ಹಲೋ
ಹಲೋ
ನಮಸ್ಕಾರ ಹಾ ಹೇಳಿ ಊಟ ಆಯ್ತಾ.
ಹಾ ಆಯ್ತು ನೀವೆಲ್ಲಿ.
ಆ
ಏನ್ ಮಾಡ್ತಾ ಇದ್ರಾ.
ನಾವು ಮಲ್ಕೊಂಡಿದ್ ದೆ ಇವಾಗ ತಾನೇ ಈಚೆ ಬಂದ್ವಿ ಬಿಸಿ ಅಂತ ಹ ಆ ಮಾಡಿದ್ವಿ ನಿಮ್ದು ಆಯ್ತಾ ಹ್ಮ ನಾವು ಚಿಕನ್ ಸಾರು ಮುದ್ದೆ.
ಮುದ್ದೆ
ಹ್ಮ್ ಮ್
ಕೋಟಿ
ಆ
ನೀವು ಚಿಕನ್ ಸಾರು ಮುದ್ದೆ ಓಟ್ಟಿದೀಲ್ಲ ಇಲ್ವೋ
ನಾವು ಸೇಮ್ ಎಲ್ಲಾ ಒಂದೇ ತಟ್ಟೆನಲ್ಲೆ ತಿಂತಿದ್ದಿದ್ದು.
ಹ್ಮ್
ನಾವ್ ಎಲ್ಲಾ ಒಂದೇ ತಟ್ಟ್ ಟೆನಲ್ಲೆ ನಮ್ ಫ್ರೆಂಡ್ ಆ ಹಾ
ಹ್ಮ್ ಹ್ಮ್
ಎಲ್ಲಾ ಇಬ್ರು ಒಂದೇ ತಟ್ಟೆನಲ್ಲೇ ಕೂತ್ಕೊಂಡು
ಹ್ಮ್
ತಿಂದಿದ್ದು.
ಒಳ್ಳೆ ಗಿಡತನ
ಮತ್ತ ಹೆಂಗ್ ಬಿಡಕ್ ಆಗತ್ತ ಹೇಳಿ
ಅಲ್ವಾ ನೀವ ಅವ್ರಂದ ಬಿಡಲ್ಲ ಅವ್ರ ನಿಮ್ಮಂದ ಬಿಡಲ್ಲ
ಹ ನೋಡಿದ ನಾನ್ ಮಾತಾಡಿಿಲ್ಲ ಅಂದಬಿಟ್ಟು
ಹಾ
ನನ್ ಫೋನಲ್ಲಿ ಓನ್ ಐಡಿ ನನ್ ಐಡಿ ಲಾಗ್ ಔಟ್ ಮಾಡಿ
ಹಾ
ಅವನು ಐ ಡಿ ಲಾಗಿನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ
ಅವರು ನಿಮ್ಮ ಜೊತೆ ನಿ ಕಾರೆ
ಹಾ
ಹ ಏನೋ ಏನುಂತ ಹೇಳಿರೋದು ಗೊತ್ತಾ ಅವನು ಏನು ಅವನ್ ಜೊತೆ ಆದ್ರೆ ಚೆನ್ನಾಗ್ ಮಾತಾಡ್ತೀರಾ ಅಲ್ವಾ ಅಂತ
ಹಾ ಇವಾಗೇಏನೋ ಕೇಳಿರ್ಬೇಕೆ ನಿಮ್ ಫ್ರೆಂಡ್ಸ್ ಚೆನ್ನಾಗಿದ್ದಾಳಾ ಅಂತ ಅಲಾ ಹಲೋ ಹಾ ಏನೋ ಮೆಸೇಜ್ ಹಾಕಿರ್ಬೇಕು ಹಾ ಹಾ ಹ್ಮ ನನ್ಗೂ ಹೇಳ್ದ ಇವಾಗ ಮೆಸೇಜ್ ಹಾಕಿದ್ದೀನಿ ಹಾ ನಂಗ ಹೇಳ್ಬಿಟ್ಟೆ ಮಾಡ್ದ ಅವನು
ಹಲೋ ಕೇಳಿಸತಿಲ್ವಾ ಹ ಚೆನ್ನಾಗಿದ್ದಾರಾ ಅಂತ ಹೇಳ ರು ಕಮಿಟೆಡ್ ಅಂದಿತ್ತು
ಹಾ ಪರವಾಗಿ ಪರವಾಗಿಲ್ಲ ಎಂತೇನೋ ಬರುತ್ತೆ ಅಂತ ನೋಡಿ
ಹ್ಮ್
ಪರವಾಗಿಲ್ಲ ಅಂತೇನೋ ಬರುತ್ತೆ ಪರವಾಗಿಲ್ಲ ಟ್ರೈ ಮಾಡ್ಬೋದು ಅಂತ ಬರುತ್ತೆ
ಪರವಾಗಿ ಅದೇನು ಬಂದಿಲ್ಲ ತಮಸಪ್ ಬಂತು ಅಷ್ಟೆ
ಹಾ ಹ ಸರಿ ಸರಿ ಇಲ್ಲೇ ಹಂಗ ಮಾಡಬಾರ್ದ ಅವ್ನು ಹ ನಂತರನೇ ಮಾಡ್ಬೇಕು ಅವನು
ಯಾಕೆ
ಕಮಿಟ್ ಹುಡ್ಗಿರಿನ ಜಾಸ್ತಿ ನೋಡೋದು ನಾವು
ಯಪ್ಪಾ
ಸಿಂಗಲ್ ಹುಡ್ಗಿ ಸಿಂಗಲ್ ಸಿಂಗಲ್ ಆಗಿರ್ತಾರ್ ನೋಡು ಅವ್ರದ ಅಂತವ್ರನ ಕಮ್ಮಿ ನ ಕಮ್ಮಿ ಚಡ ಹುಡ್ಗಿರ್ ಜಾಸ್ತಿ
ಯಾಕೆ ರಿ
ಅವ್ನು ಹುಡುಗಿ ಅನ್ನಲ್ಲ ಅವನು
ಹಾ
ಗೊಂಬೆ ಗೊಂಬೆ ಅಂತಾನೆ ಗೊಂಬೆ ಗೊಂಬೆ ಅಂತಾನೆ
ಹಬ ಹಬ
ಹ್ಮ್ ಕಾರ್ಯ ಹಬ್ಬಲ್ಲೆಲ್ಲ ಹಿಂಗೆ ಮಾತಾಡೋದು್ ನಾವು
ಹಮ್ಮ ಏನ್ ಏನ್ ಸಾಗದಂಗ ಮಾತಾಡ್ತಿೀರೋ
ಹ್ಮ್
ನಿಮ್ ಫ್ರೆಂಡ್ ತುಂಬಾ ನಾಚ್ಕೋನ್ತಾರೆ
ಅವ್ನ್ಗ್ ನಚ್ಕೆನಾ.
ಹ್ಮ್
ಅವ್ನ್ಗೆಂತ ಅದು, ಅವ್ನ್ಗ್ ನಾಚ್ಕೆ ಮಾನ ಮರ್ಯಾದೆ ಏನು ಇಲ್ಲ.
ಪಾಪಾ
ಹ್ಮ್
ಹ್ಮ್ ಹ್ಮ್ ಹ್ಮು ಮತ್ತೆ
ಮತ್ತೆೇಳ್ಬೇಕು ನೀವೇನ್ ತಿಂದ್ರಿ ಊಟ?
ನಾನಾ
ಹ್ಮ್ ಫಸ್ಟಫಾಲ್ ತಿಂದ್ರ ಇಲ್ವಾ
ತಿಂದೆ ತಿಂದೆ ತಿನ್
ಹ್ಮ್
ಯಾಕ್ ತಿನ್ನಲ್ಲ ಅನ್ಕೊಬಿಟ್ಟಿದ್ದೀರಾ ನೀವ್ ನನ್ನ.
ಏನೊ ನಾನ್ ವೆಜ್ಜು ಅಂದ್ರಲ್ವ
ಹ್ಮ್
ಹ್ಮ
ತಿನ್ಬಾರ್ದು ಅಂತಾನೇ ಇದ್ದಿದ್ದು
ನಾನ್ ವೆಜ್ ತಿಂದಿರಾ.
ಹ್ಮ್
ನಾನ್ ವೆಜ್ ತಿನ್ಬಿಟ್ರಾ, ಆಹ್
ನಮಮ್ಮಿಗ್ ಹೇಳ್ದೆ ಅಮ್ಮ ಮನೇಲ್ ಇಲ್ವಲ್ಲ ಬಿಡು ಆಯ್ತು ಅಂತ ಹೇಳಿದ್ರು.
ನಾನೇನ್ ಹೇಳ್ಳಿ, ಆ ವೆಜ್ಜ್ ತಿನ್ನೊಬೊದ್ ಅಲ್ಲ ವೆಜ್ ತಿನ್ನೋ ಬೊದ್ಲು, ಹೆಗ್ಗಾದ್ರೂ ತಿಂದಿದಿದ್ರೆ ಚೆನ್ನಾಗಿರ್ತಾ ಇತ್ತು
ಅದು ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ ಚಿಕನ್ ಬಿರ್ಯಾನಿ ಮುಂದೆ ಇದ್ರೆ
ಹಾ ಅದು ಮುದ್ದೆ ಇದ್ರೆ ಸರಿ, ಅನ್ನ ಇದ್ರೆ ನಂಗೆ ಹಾಗಲ್ಲ.
ಚಿಕನ್ ಬಿರಿಯಾನಿ ಇಷ್ಟ
ಹ್ಮ್
ನಾನ್ ತಿನ್ನೊದೇ ಚಿಕನ್ ಒಂದು.
ಅಯ್ಯೋ ನಾನು ಅದೇ, ನಾನ್ ಚಿಕನ್ ಅಂದ್ರೆ ಚಿಕನ್ನು ಮಟನ್ ತಿಂತೀನಿ.
ಹ್ಮ್
ಪಿಗ್ ತಿಂತ ಇದ್ದೆ ಮನೆನಲ್ಲಿ ತಿನ್ಲೇಬಾರ್ದು ಅನ್ಬಿಟ್ ಮಾಡ್ಬಿಟ್ರು
ಏನ್ನ ಹೆಗ್ಗ್ ನಾ?
ಪಿಗ್ಗ್ ಪಿಗ್ಗು
ಏ
ನಮ್ಗೆಗ್ ಗೊತ್ತ ಪ್ಪಿಗಂದ್ರೆ ಇಷ್ಟ ನನ್ಗೆ.
ಏಕ್ಕೆ
ನನ್ಗೆ ನಮ್ಮಣ್ಣಗೆ
ಯಾಕದ್ ಪಿಂಕ್ ಇರುತ್ತೆ
ಅಲ್ಲ ಅಲ್ಲ ಅಲ್ಲ ಅಲ್ಲ ಅಲ್ಲಾ
ಮತ್ತೆ
ಆಹ ಈ ಚಿಕನ್ನೇ ಹೊಡಿತಾ ಇರ್ತಿರಲ್ವಾ.
ಹಾ
ಹ ಬೆಳಿಗ್ಗೆಯಿಂದ ಸಂಜೆವರೆಗೂ ಅದ್ರಲ್ಲೇ ಇರ್ತೀವಿ.
ಹಾ
ಅದೇ ನೋಡಿ ನೋಡಿ ನೋಡಿ ಆಗಲ್ಲ ಅದು ನಮಗೆ.
ಹ್ಮ್
ಹ್ಮ್ ಇವಾಗ ಚಿಕನ್ ನಮ್ಮ ಮನೇನಲ್ಲಾ.
ಹ್ಮ್
ಪೀಗ್ ತರಲ್ಲ ಚಿಕನ್ ಒಂದೇ ಚಿಕನ್ ಒಂದೇ.
ನಮ್ಮ ಮನೆನಲ್ಲೂ ಅಷ್ಟೇ.
ಹ್ಮ್ ಹ್ಮ್
ನನಗೆ ಮಟನ್ ತಿಂದ್ರೆ ಅಲರ್ಜಿ ಆಗುತ್ತೆ.
ಹ್ಮ್ ಹ್ಮ್ ಸರಿ ಸರಿ ಇನ್ನೇನು ಸಮಾಚಾರ.
ಹೇಳ್ಬೇಕು ಎಲ್ಲಾ
ಏನ್ ಮಾಡ್ತಾ ಇದ್ದೀರಾ.
ಮಲ್ಕಕೊಂಡಿದ್ದೀನಿ ಪೋಲೋ ತಿನ್ಕೊಂತ.
ಹಾ
ಪೋಲೋ ಪೋಲೋ
ಪೋಲೋ ಅಂದ್ರೆ
ಪೋಲೋ ಗೊತ್ತಿಲ್ವಾ.
ಗೊತ್ತಿಲ್ಲ
ಅದೇ ಚಾಕ್ಲೇಟ್ ತರ ಇರುತ್ತಲ್ಲ ವೈಟ್ ಕಲರ್ ಒಳಗಡೆ ರೌಂಡ್ ರಿಂಗ್ ರಿಂಗ್ ತರ
ಹಾ ಹಾ ಹಾ
ಗೊತ್ತಾ ಪೋಲೋ. ಅದು ನಾನ್ ಪೇವ್ರೇಟ್ ತಿಂತಾ ಇದ್ದನಿ.
ಹ್ಮ್ ಸರಿ ಸರಿ ಎಲ್ಲೆಲ್ಲಿ ಹೋಗಿದ್ರಿ ನೀವು ನಿಮ್ ಫ್ರೆಂಡ್ಸು.
ಎಲ್ಲೂ ಹೋಗಿಲ್ಲ ನಿ ತರ ಎಂಜ್
ಪಿ ಜಿ ಗೆ ಬಂದ್ಮೇಲೆ ಎಲ್ಲೂ ಹೋಗಿಲ್ವಾ.
ಪಿ ಜಿ ಗೆ ಬಂದ್ವಾ ಪಿ ಜಿ ಬಂದ್ಬಿಟ್ಟು ತಿನ್ಬಿಟ್ಟು ಆಚೆ ಹೋದ್ವಿ ನಾನು ತಮ್ಮ ಹತ್ರ ನೂರು ರೂಪಾಯಿ ಕಿತ್ಕೊ ಬಂದಿದೆ ದುಡ್ಡು ತಂದಿಲ್ಲಾ ಅಂತ.
ಕೇಳಸಿಲ್ಲ.
ಹಾ ಪಿ ಜಿ ಗ್ ಬರಬೇಕಂತ ಬನ್ನ ನಾನು ನನ್ ಬರಬೇಕಾದ್ರೆ ನನ್ ತಮ್ಮ ಹತ್ರ ನೂರು ರೂಪಾಯಿ ಕಿತ್ಕೊ ಬಂದಿದ್ದೆ ನನ್ ಹತ್ರ ದುಡ್ಡು ಇಲ್ಲ ಮನೇಲಿ ಬಿಟ್ ಬಂದ್ ಬಿಟ್ಟಿದ್ದೀನಿ ಕೊಡು ಅಂತ ಅಂದ್ರೆ ನನ್ ಜೂನಿಯರ್ ಅವನು.
ಹ
ಅವನ್ ಹತ್ರ ನೂರು ರೂಪಾಯಿ ಕಿತ್ಕೊ ಬಂದಿದ್ದನ್ನ ಅದಿಕ್ಕೆ ಚಾಕ್ಲೇಟ್ ಅಔತಾ ಹೋದು ಆಚೆ
ಹ ಹ
ನೆಟ್ವರ್ಕ್ ಇಲ್ಲ ನೋಡಿ.
ಈಗ ಕೇಳಸ್ತಾ ಇದ್ಯಾ?
ಹಾ
ಹ ಆ ಅಂಗಡಿಲ್ ಒಂದು ಪಾಪು ಇದೆ ಆ ಆ ಅಂಗಡಿಲ್ ಒಂದು ಪಾಪು ಇದೆ.
ಹಾ
ಆ ಪಪೂನ್ ಏ ಪುನಃ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ.
ಹಾ
ಆ ಪಾಪು ನ ಎತ್ಕೊಂಡು ಆಡಾಡ್ಸಕೊಂಡ್ ಇದ್ವಿ ಅ ಆ ಪಾಪು ನೋಡಿದ್ರೆ ಬರ್ತ ತಾನೆ ಇರ್ಲಿಲ್ಲ ನಮ್ಮ ಹತ್ರ.
ಹಾ
ಆಮೇಲೆ ಗೊಂಬೆ ತೋರಿಸಿ ಆವ್ ಆ ಹುಡ್ ಆ ಪಾಪೂ ಬೊಂಬೆ ನೋಡ್ಬಿಟ್ಟು ಗೊಂಬೆ ಹತ್ರ ಹೋಗಣ ಅಂತ ಹೋಗ್ತಾ ಅಷ್ಟೊತ್ತಿಗೆ ನಾನ್ ಕೊಡಸ್ತೀನ್ ಬಾ ನಾನ್ ಕೊಡಸ್ ಕೊಡಿಸ್ತೀನಿ ಬಾ ಅಂತ ಇಟ್ಕೊಂಡ್ಬಿಟ್ಟೊ
ಹಾ
ಆ ಪಾಪು ನೋಡಿದ್ರೆ ನೋಡ್ತಾನೆ ಇತ್ತು ಆ ಗೊಂಬೆ ಕಡೆ ನೋಡ್ತಾನೆ ಇತ್ತು. ನಾವು ಎಷ್ಟೊತ್ತವರೆಗೂ ಆಡಸ್ತೋ
ಹಾ
ಪಾಪಾ ಅದು ಅಲ್ಲೇ ನೋಡ್ತಾ ಇತ್ತಾ ಅವ ಹಿಂದೆ ಅವ್ರ ಅಪ್ಪಾಗ ಹೇಳಿ ಒಂದ್ ಸ್ವಲ್ಪ ತ್ತ ಆಚೆ ಕರ್ಕೊಂಡ ಹೋಗ್ತತಿವಿ ಅಂತ ಕರ್ಕೊಂಡ ಹೋದ್ವಿ. ನಾವೇನ್ ಅನ್ಕೊಂಡು ಅದು ಕಾಟನ್ ಕ್ಯಾಂಡಿ ಗೊತ್ತಲ್ವಾ?
ಕ್ಯಾಟನ್ ಕ್ಯಾಂಡಿನಾ ಹಾ ಹಾ ಹಾ ಗೊತ್ತು
ಪಿಂಕ್ ಕಲರ್ ಇರತ್ತಲ್ಲಾ? ನಾವು ಅದನ್ ಕೇಳ್ತಿದೆ ಅಂತ ನಾವು ಹೋದೆ ಅಲ್ ಕೊಡ್ಸೋಣ ಅಂತಾ
ಹ್ಮ
ಆಪಾಪು ನೋಡುದ್ರೆ ಗೊಂಬೆ ಫೋನ್ ಬರುತ್ತಲ್ಲ ಬಾರ್ಬಿ ಫೋನ್ ಅದ ಕೇಳ್ತಾ ಅದು ಬೇಡ ಬೇಡ ಅಂದ್ರುನು ಅದೇ ಕೇಳ್ತಾ ಇತ್ತು.
ಹಾ
ನಾ ಒಂದ್ಸಲ್ ನೋಡಿದ್ರೆ ನೂರ ಇಪ್ಪತ್ ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ನಾವ್ ಅಕಂದ್ ನೂರು ರೂಪಾಯಿ ಕೊಡ್ತೀವಿ ಕೊಡಿ ಪಾಪು ಇದೆ ಅಂತೆ ಎಲ್ಲಾ ಹೇಳಿ
ಹ
ನೂರ ರೂಪಾಯಿ ಮಾಡ್ಕೊಂಡಿ
ಹ್ಮ ಹ್ಮ
ಅದಕ್ಕೆ ಕೊಟ್ಟಿ ಆ ಪಾಪು ಜೊತೆ ಸ್ವಲ್ಪ ಹೊತ್ತ ಆಟಾಡಿ
ಹ್ಮ್
ಅದೆಲ್ಲಾ ಗೊಂಬೇದೆಲ್ಲ ಸ ಮಾಡಿ
ಹ್ಮ್
ಆ ಆಮೇಲೆ ಅದಕ್ಕೆಲ್ಲ ಶೆಲ್ ಎಲ್ಲಾ ಹಾಕೊಟ್ಟಿ ಅದ್ರ ಜೊತೆ ತುಂಬಾ ಎಷ್ಟೊತ್ ಆಟಾ ಆಡಿ ಮಿಲ್ಕ್ ಶೇಕ್ ಕುಡ್ದೀ ವಾಪಸ್ ಬಂದು ವಾಪಸ್ ಬಂದ ಆದ್ಮೇಲೆ ಸ್ವಲ್ಪ ಹೊತ್ತು ಕೆಳಗಡೆ ಇದ್ದಿ ಆಮೇಲ ಮತ್ತೆ ಬಂದಿ ಮೇಲ್ ರೂಮಲ್ಲಿ ಬಂದ್ ಮಲ್ಕೊಂಡ್ವಿ ಅಷ್ಟೇ.
ಹ್ಮ ಇಷ್ಟೆಲ್ಲಾ ಹೇಳೋ ಬದ್ಲು ಮೆಲ್ ಮೆಲ್ಗ ಹೇಳಿದಿದ್ರೆ ಚೆನ್ನಾಗಿರ್
ಹೌದಾ ಬೇಗ ಬೇಗ ಹೇಳ್ತೀನಾ ನಾನು?
ಹ ಹ್ಮ್ ಬೇಗ ಬೇಗ ಹೇಳ್ತಿ
ಟ ಪಟ ಪಟ ಪಟ ಅಂತ ಮಾತಾಡ್ಬಿಡ್ತೀನಿ. ಒ ಒಂದು ಅರ್ಥ ಆಗಲ್ಲ ಅಂದನ್ ಹಾ ಒನ್ ಸಲಿ ಅರ್ಥ ಆಗಲ್ಲ ನಾನ್ ಮಾತಾಡೋದು.
ಅಯ್ಯೋನ್ನೇನಾದ್ರೂ ಪರವಾಗಿಲ್ಲ ನಾನು ಇನ್ನು ಆ ಕಡೆ
ಯಾಕೆ.
ಒಂದೊಂದ್ಸಲಿ ಅಬೇಬೇಬೆ ಅನ್ತೀ
ಹೆ
ನಿಜ ನನ್ ಫ್ರೆಂಡ್ಸ್ಗೆ ಏನ್ ಯಾರಿಗೂ ಅರ್ಥ ಆಗಲ್ಲ. ಮೊನ್ನೆ ಹಿಂಗೆ ಮೊನ್ನೆ ಎಲ್ಲೋ ಹೋಗಿದ್ವಿ ಹ ಮೊನ್ನೆ ಅ ನಿನ್ನೆ ಎಕ್ಸಾಮ್ ಬರಕ್ ಹೋಗಿಕ್ ಬಂದ್ನ ಎಕ್ಸಾಮ್ ಬರ್ದಬಿಟ್ಟು ಟು ಬಂದೆ. ನನ್ ಫ್ರೆಂಡ್ಸು ಬಂದು ನಾನು ನನ್ ಬಿಟ್ರು ಅಲ್ಲಿ ನನ್ ಫ್ರೆಂಡ್ಸ ಇಬ್ಬರು ಇದ್ದಾರೆ. ಆಹ ಬಂದ್ವಿ ಕಾಲೇಜ್ ಹತ್ರ ಹೋದ್ವಿ.
ಹ್ಮ್
ಕಾಲೇಜ್ ಹತ್ರ ಬಿಟ್ಟರು ನನ್ನ ಬಿಟ್ಬಿಟ್ಟು ನನ್ನ ಎಕ್ಸಾಮ್ ಬರೆಯೋವರೆಗೂ.
ಹ್ಮ್
ಅಲ್ಲೇ ನಾಯಿ ಕದಂಗ್ ಕತ್ಕೊಂಡು ಇದ್ರೂ.
ಪಾಪಾ
ಹ ಕಾಯ್ಕೊಂಡಿದ್ರಾ ತಿರಗ್ ಮತ್ತೆ ಬಂದೆ ಬಂದೂ ತಕ್ಷಣ
ಹ್ಮ್
ಪೋನ್ ಇಟ್ಕೊಂಡು ಪೋನ್ ಸ್ವಲ್ಪ ಹೊತ್ತು ನೋಡ್ದೆ ಅವ್ರೇನೆ ಹುಡುಗಿರ್ ನೋ ಹ ಇದ್ ಹುಡುಗಿರ್ ಏನೋ ಮಾತಾಡ್ಸಾತ್ತ ಇದ್ರು ಅವರು. ಹ ಅದಾಯ್ತಾ. ಎತ್ಕೊಂಡ್ ಗಾಡಿ ಎತ್ಕೊಂಡೆ ನಾನು ಅಸ್ಟೇ ನಾನೇ ಓಡ್ಸೋದು ಗಾಡಿ.
ಹ್ಮ್
ಅಂದ್ರೆ ಸ್ಲೋ ಆಗಿ ಓಡ್ಸ್ಬೇಕಂದ್ರೆ ನಾನು
ಹಾ ಸೌಂಡ್ ಮಾಡಿಸಕೊಂಡು ಹೋಗ್ತದ್ರೆ ನಿಮ್ಮ ಫ್ರೆಂಡ್
ಫುಲ್ ಫಾಸ್ಟ್ ಆಗಿ ಹೋಗ್ಬೇಕಂದ್ರೆ ಅವನು ನಮ್ಮ್ ಫ್ರೆಂಡು. ಹ್ಮ್ ಫುಲ್ಲು ಸ್ಲೋ ಆಗಿ ಓಡ್ಸ್ಕೊ ಬಂದೆ.
ಹ್ಮ್
ಬರ್ತಾ ಬರ್ತಾ ಮಾತಾಡ್ಕೊಂಡು ಬರ್ತಾ ಇದ್ದೀನಿ.
ಹಾ
ಏನೇನೋ ಮಾತಾಡಿದೀನಿ ಅದು ನನ್ಗೆ ಗೊತ್ತಾಗಿಲ್ಲ. ಇನ್ನೂ ಒಂದ್ಸಲಿ ಏನೋ ನಾನು ನೀನು ನೀ ಅಂದುಬಿಟ್ಟಿದಿನಿ.
ಹಾ
ತೆಲುಗಿನಲ್ಲಿ ಅಲ್ಲ ಮಾತಾಡದು ನಾವು ಅದೇನೋ ಹೇಳಕ್ ಬಂದೆ. ಏನೋ ನಾನು ಇಲ್ಲಿ ಇದ್ನಿ ಮೊನ್ನೆ ನೀನು ನಾನು ಅಂತ ಹೇಳಕ್ ಬಂದಿದ್ ನಾನು. ಹಲೋ ಕೇಳಿಸ್ತ ಇಲ್ವಾ ಅಂತ ಹೇಳೇಕೆ ಬಂದ್ರೆ ನಾನ್ ನೀ ನೀ ನೀ ನೀನೋ ನೀ ಅಂದಬಿಟ್ಟಿದೆ ನಾನು.
ಅವರು ಏನ್ ಹೇಳ್ತಿದ್ದಾರೆ. ‌ಘ ಗುರು ಅನ್ಕೊಂಡಿರ್ತಾರೆ
ಅಯ್ಯೋ ಒನ್ನೆಸಲ ಭಯ ಬಿದಾಗೆ ಅವರು ಅವರು.
ಹ್ಮ್
ಏನು ಇವನು ಈ ತರ ಮಾತಾಡ್ತದೆ ಒಂದ ದಸಲ ಅಂತವನನೆ
ಅದೇ ಒಂದೇಸಲ ಫಾಸ್ಟ್ ಆಗಿ ಮಾತಾಡ್ಬಿಡ್ತೀನಿ ನಾನೇ
ಹ್ಮ
ಹ್ಮ್ ಅಂದ್ರೆ ನನ್ಗೆ ಫ್ರೆಂಡ್ಸ್ ಅಂದ್ರೆ ಜಾಸ್ತಿ ಜನ ಇದಾರೆ ಅದ್ರಲ್ಲಿ ನಮ್ಮೂರಲ್ಲ ನೋಡ ಅವನ ಒಬ್ಬನೇ ನನ್ಗ ಅವನು ಅವನಗ್ ನಾನು
ಚೆನ್ನಾಗಿದ್ದೀರಾ ಇರಿ ಚೆನ್ನಾಗಿ
ಹ್ಮ್ ಬೆಳಿಗ್ಗೆ ಆರು ಗಂಟೆ ಅವನು ಆರು ಗಂಟೆಗೆ ಎದ್ದು ಹಾಲ್ ಕರತಾನೆ
ಹ್ಮ್
ದಾಸರಲ್ಲಿ ಅವರು
ಹ್ಮ್
ಅವನು ಹಾಲ್ ಕರೀತಾನೆ ಹಾಲ್ ಕರೆದ್ಬಿಟ್ಟು ಮತ್ತೆ ಮಲ್ಕೊಂಡು ಬಿಡ್ತಾನೆ ಅವನು
ಹ್ಮ್ ಇನ್ನೇನ್ ಮತ್ತೆ ಮಲ್ಕೊಬೇಕು
ಮತ್ತೆ ಮಲ್ಕೊಂತಾನೆ ಆರು ಗಂಟೆಗೆ ಏದ್ದೇಳ್ತಾನೆ